ಹಲೋ.
ಹಲೋ.
ಹಾ ಹೇಳಿ.
ಊಟ ಆಯ್ತ ರಿ.
ಆಯ್ತು ನಿಮ್ದು.
ನಂದು ಆಯ್ತಿರಿ ಏನ್ ಮಾಡಿದರಿ ಊಟ
ನಾನ್ ಪಲಾವ್ ರಾಗಿ ಗಂಜಿ.
ಹೌದ್ರೀ ಆರಾಮದಾರಲ್ರಿ.
ಹಾ ಆರಾಮ್ ಅದೀವಿ ನೀವು.
ಹಾ ನಾವು ಆರಾಮದ ಅದೂರಿ.
ನೀವ ಏನ್ ತಿಂದ್ರಿ.
ನಾವ ಪಲಾವ್ ತಿಂದ್ವಿ.
ಹ್ಮ್. ಮತ್ತೆ ಮಧ್ಯಾಹ್ನ ಏನ್ ತಿಂದ್ರಿ ಬೆಳಗ್ಗೆ ಏನ್ ತಿಂದ್ರಿ.
ಬೆಳಿಗ್ಗೆ ನಾಷ್ಟಾ ಮಾಡವ್ರರಿ ಮಧ್ಯಾಹ್ನ ಅನ್ನ ಸಾರ ಉಂಡವಿ.
ಹ್ಮ್.
ನಿಮ್ದೇನಗೆ.
ನಮ್ದು ಮಧ್ಯಾಹ್ನ ಮಧ್ಯಾಹ್ನ ತಿಂದಿಲ್ಲ ಬೆಳಗ್ಗೆ ಇಡ್ಲಿ ಸಾಂಬಾರ್.
ಮಧ್ಯಾಹ್ನ ಯಾಕ್ ತಿಂದಿಲ್ರಿ.
ಇಲ್ಲ ಇಲ್ಲ ತಿನ್ಲಿಲ್ಲ ಹೊಟ್ಟೆ ಸರಿ ಇರ್ಲಿಲ್ಲ.
ಹಾ.
ಹ್ಮ್.
ಮತ್ತೇರಿ ಎಂಥ ಸಮಾಚರ
ನಿಮ್ಗೆ ಏನೇನ್ ಅಡಗೆ ಬರುತ್ತೆ.
ನಮ್ಗೆ ಎಲ್ಲ ಬರುತ್ತೆ.
ಎಲ್ಲಾ ಮಾಡ್ತೀರಾ.
ಹ್ಮ್.
ಚಿಕನ್ ಎಲ್ಲಾ ಮಾಡ್ತೀರಾ.
ಚಿಕನ್ ಮಾಡ್ತಿ.
ಹ್ಮ್ ನಂಗು ಎಲ್ಲಾ ಬರುತ್ತೆ ಎಲ್ಲಾ ಅಡ್ಗೆ ಮಾಡ್ತೀನಿ.
ಎಲ್ಲಾ ಅಡುಗೆ ಮಾಡ್ತೀರಿ.
ಹ್ಮ್
ಹಾ ಹಾ.
ಹ್ಮ್ ಬಿರಿಯಾನಿ ಬಿರಿಯಾನಿ ಇಷ್ ಷ್ಟ ನಂಗೆ ಚೆನ್ನಾಗಿ ಬಿರಿಯಾನಿ ಚೆನ್ನಾಗಿ ಮಾಡ್ತೀನಿ.
ಹ್ಮ ಕಾಲೇಜು.
ಕಾಲೇಜ್ ಓದ್ತಾ ಇದ್ದೀನಿ.
ಏನು ಓದ್ತಾ ಇದ್ದೀಯ.
ಇಂಜಿನಿಯರಿಂಗ್.
ಎಲ್ಲಿ.
ಕಾಲೇಜಲ್ಲಿ ಬೆಂಗಳೂರು.
ಹಾ ಹಾ.
ಹ್ಮ್ ಮತ್ತೆ ಟ್ರಿಪ್ ಎಲ್ಲೆಲ್ಲಿ ಹೋಗಿದ್ರಿ.
ಟ್ರಿಪ್ ಅಲ್ಲಿ
ಹ್ಮ್ ನಾನ್ ಮೊನ್ನೆ ದಾಂಡೇಲಿ ಹೋಗ್ ಬಂದೆ.
ಮಾನ್ಯರೇ.
ಹ್ಮ್
ದಾಂಡೇಲಿ.
ದಾಂಡೇಲಿ.
ಹ್ಮ ಹ.
ಅಲ್ಲೇ ಉತ್ತರ ಕರ್ನಾಟಕ ಸೈಡ್ ಐತಲ್ಲ.
ಹ್ಮ್ ಐತೆ ಐತೆ.
ಹ್ಮ್ ದೀವರ್ ಡ್ರಾಫ್ಟಿಂಗ್ ಎಲ್ಲಾ ಇರುತ್ತೆ ಅಲ್ವಾ.
ಹ್ಮ್ ಹ್ಮ್
ಇಲ್ಲಾ ಮಾಡಿನಿ. ಅಲ್ಲ ಹಂಗೆ ಇದು ಬೀಚ್ ಗಳ ಹೋಗ್ಬಿಟ್ಟು ಬಂದೆ.
ಮತ್ತೆ ಏಕಡೆ ಹೋಗಿದ್ರಿ.
ಮೈಸೂರು ಹೋಗಿದ್ವಿ ಧರ್ಮಸ್ಥಳ ಶೃಂಗೇರಿ ಕೊಲ್ಲೂರು ಸಿಗಂದೂರು ನಂದಿಬೆಟ್ಟ ಇಶಾ ಫೌಂಡೇಶನ್ನು ಮತ್ತೆ ಇದು ಚಿಕ್ಕಮಂಗ್ಳೂರು ಹೋಗಿದ್ವಿ ಇದು ವೆದರ್ ಚೆನ್ನಾಗಿರುತ್ತೆ ಅನ್ಬಿಟ್ಟು ಚಿಕ್ಕಮಂಗಳೂರು ಹೋಗಿದ್ವಿ. ಮತ್ತೆ ಹಿಂಗೆ ಹೋಗ್ತಾ ಇರ್ತವಿ ರೀಸೆಂಟ್ ಆಗಿ ಎಷ್ಟ ಹೋಗಿದ್ವಿ.
ಯಾ.
ರೀಸೆಂಟ್ ಆಗಿ ಇಲ್ಲೆಲ್ಲಾ ಹೋಗಿದ್ವಿ ಇನ್ನು ಚಿಕ್ಕ ವಯಸಿದ್ದಾಗ ಎಲ್ಲಾ ಧರ್ಮಸ್ಥಳ ಜಾಸ್ತಿ ಹೋಗ್ತಾ ಇದ್ವಿ. ಹ್ಮ ಮ ತಿರುಪ್ತಿ ಹೋಗಿದ್ದೀವಿ.
ತಿರುಪತಿ.
ಮಂತ್ರಾಲಯ ತೃಪ್ತಿ ಶಿರ್ಡಿ
ಹ್ಮ್ ಹ್ಮ್ ಮತ್ತೆ ಯಾವಾಗ ಹೋಗಬೇಕು.
ಮತ್ತೆ ನೆಕ್ಸ್ಟ್ ರಜದಲ್ಲಿ ರಜಾ ಕೊಡ್ತಾರೆ ಅವಾಗ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ ನೆಕ್ಸ್ಟ್ಊಟಿ ಊಟಿಗ ಹೋಗೊದು.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
ಟ್ರೈನ್ ಬಸ್ಸು.
ಟ್ರೇನ್ ಬಸ್ಸ್.
ಹ್ಮ್ ಇಲ್ಲಾದ್ರೆ ಕಾರ್ ಮಾಡ್ಕೊತೀವಿ ಫ್ಯಾಮಿಲಿ.
ಫ್ಯಾಮಿಲಿ ಹೊತ್ರೆನ್.
ಹ್ಮ್
ಹ್ಮ್ ಹ್ಮ್.
. ಹುಷಾರಿಲ್ಲ ನೆಗಡಿ ಇತ ವಾಯಿಸ್ಸು ಒನ್ ತರ ಐತಿ.
ಹ್ಮ್ ಹ್ಮ್. ಏನಾಗಿ
ಹ್ಮ್. ಮತ್ತೆ ಚಿಕನ್ ಅಲ್ಲಿ ಚಿಕನ್ ಅಲ್ಲಿ ಏನೇನ್ ಮಾಡ್ತೀರ ಅಡ್ಗೆ.
ಚಿಕನಲ್ಲಿ ಸಾರ ಅಷ್ಟೇ ಮಾಡೋದ್ ನಾವು.
ಹ್ಮ್. ನಾ ಬಿರಿಯಾನಿ ಕಬಾಬ್ ಫ್ರೈ ಗಿ ರೋಸ್ಟ್ ಎಲ್ಲ ಮಾಡ್ತಿನಿ. .
ನಮ್ಗೆ ಎಲ್ಲ ಬರಲ್ಲ ಸಾರ್ ಅಷ್ಟೇ ಮಾಡೋದು.
ಹ್ಮ್. ನಲ್ಲ ಮಾರ್ಚ. ಮತ್ತೆ ನಿಮ್ ಕಡೆ ರೊಟ್ಟಿ ಫೇಮಸ್ ಅಲ್ಲ.
ಆ.
ದಿನ ರೊಟ್ಟಿನೆ ತಿನ್ನದಾ.
ಹಾ ರಟ್ಟಿ ರಟ್ಟಿ ಚಪಾತಿ.
ಹ್ಮ್. ಮತ್ ಚಿಕನ್ ಬಿರಿಯಾನಿ ಎನ್ ತಿನ್ನಲ್ವಾ.
ಬಿರಿಯಾನಿ ತಿಂತಿ.
ಹ್ಮ್.
ಯವಾಗನ ಒಂದು ಸಲ ತಿಂತೀವಿ ಡೇಲಿ ಇಲ್ಲ.
ಹ್ಮ್.
ನಿಮ್ ಆ.
ಹ್ಮ್.
ಕರಾ ಎಲ್ಲಾಡಿ.
ಹ್ಮ್.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
ಅಷ್ಟ್ ಕರಾ ತಿನ್ನಕ್ಕಗಲ್ಲ ನಮ್ ಕೈಲಿ.
ಯಕೇ.
ತಿನ್ನಕ್ಕ ಆಗಲ್ಲ ಅಷ್ಟು ಕರಾ ತಿನ್ನಲ್ಲಾ.
ಕಾರಾನೆ ತಿನ್ನಲ್ಲೆನ್ ನಿನ್.
ತಿಂತೀವಿ ಬಟ್ ಅಷ್ಟೊಂದ್ ತಿನ್ನಲ್ಲಾ.
ಹಾ ಹಾ.
ಹ್ಮ.
. ಮತ್ತೆ ಯೆಂತ.
ಹೇಳ್ಬೇಕು ನೀವೇ.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
ಕಾಲೇಜ್ಕ ಕೊಗಿರೀ.
ಹಾ ಹೋಗಿದ್ವಿ.
ಇವತ್ತು ಹೋಗಿದ್ರಿನು.
ಹಾ ಇವತ್ತು ಹೋಗಿದ್ವಿ.
ಹ ಹಾ.
ಎಕ್ಸಾಮ್ಸ್ ನಡೀತಾವೆ.
ಹ್ಮ್.
ಎಕ್ಸಾಮ್ಸ ಪಹೊ ಹೊದ್ಕೊತಾ ಇದ್ದೆ.
ಎಷ್ಟು ವರ್ಷ ಐತ್ರಿ ಒವಕತ್.
ಇನ್ನು ಓದ್ಬೇಕು ಇನ್ನು ಎರ್ಡ ಇನ್ನು ಒಂದ್ ವರ್ಷ ಹ
ಇನ್ನೊ ಒಂದ್ ವರ್ಷ ಅದ್ರ ಮುಗೀತನ್.
ಹ್ಮ್.
ಮತ್ತೆ ಮುಂದೆ ಏನು ಮಾಡದ್.
ಮುಂದೇ ಕೆಲ್ಸ.
ಹ್ಮು.
ಹ್ಮ್. ನೀವೇನ್ ನೀವೇನ್ ಓದಿದಿರಾ.
ನಾವ್ ಬಿ ಎ ಒತ್ತಾಇದಿವಿ.
ಮುತ್ತೖ.
ಯಾ.
ಹ್ಮ್.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
ನೀವು ಹಾಸ್ಟೆಲ್ಲಿ ಇರದಾ.
ಹಸ್ಟಲ್ಲಲ್ಲಿ ಇಲ್ಲಾ ಊರಲ್ಲಿದಿವಿ.
ಹ್ಮ್.
ಮತ್ತೆ ಆಸ್ಟೆಲ್ಕ್ ಹೋಗ್ಬೇಕ್ ಊರ ಬ್ಯಸರ ಆಯ್ತ ಅಂದ್ರ.
ಹ್ಮ್ ಹ್ಮ್ ಹಾಸ್ಟಲಲ್ಲಿ ಹಸ್ಟ್ಳ ಹಾಸ್ಟೆಲಲ್ಲಿ ಇರ್ತೀರಾ ಮನೇಲ್ಲೆ ಇರ್ತೀರಾ.
ಯಾತಿ ಮನೇೆಯಲ್ಲಿನ ಇರ್ತಿವಿ ಹಾಸ್ಟೆಲ್ ಅಲ್ಲಿ ಇರ್ತಿವಿ.
ಹ್ಮ್ ದೂರಣ ಕಾಲೇಜು ಮನೆಯಿಂದ.
ಹ್ಮ್. ಜಾಸ್ತಿ ಮನೆಯಲ್ಲೇ ಇರ್ತಿ. ಹಷ್ಟಲಲ್ಲಿ ಸ್ವಲ್ಪ್ ಇಲ್ಲ.
ಹ್ಮ್. ನಮ್ದು ಅದೇ ನಮ್ದು ಅಷ್ಟಲೇ ನಮ್ ಊಟ ಸೆಟ್ ಅಗಲ್ಲ.
ಹಾಸ್ಟಲಲ್ಲಿ ಇರದನ್ ಇಗ್ ಹ್ಮ್ ಹ್ಮ್. ಫ್ಯಾಮಿಲಿ ಎಲ್ಯದ್.
ಇ ಫ್ಯಾಮಿಲಿ ದೂರ ಮನೆಗೆ ದೂರ ಕ್ವಲೇಜ್.
ದೂರ ಆಗ್ತದೆ.
ಹ್ಮ್.
ಹ್ಮ್ ಹ್ಮ್. ಮತ್ತೇ.
ಮತ್ತೆ ಹೇಳ್ಬೇಕು. ನಿಮ್ಗೆ ಏನ ನ ಯಾವ್ ಯಾವ್ ಊಟ ಇಷ್ಟ ತಿನ್ನಕ್ ಯಾವ್ ಯಾವ್ ಊಟ ಇಷ್ಟ.
ನಾನ್ ಚಿಕನ್.
ಚಿಕನ್ ಅಲ್ಲಿ.
ಚಿಕನ್ ಅಲ್ಲಿ. ಚಿಕನ್ ಅಲ್ಲಿ ಎಲ್ಲ ತರ ಚಿಕನ್ ಮುಯ ಚಿಕನ್ ಅಂದ್ರೆ ಎಲ್ಲವು.
ಹ್ಮ್
ಅಮುಕ್ ಇದು ಅಂತಿಲ್ಲ.
ನಂಗೆ ಬಿರಿಯಾನಿ ಕಬಾಬ್ ಜಾಸ್ತಿ ಇಷ್ಟ ಮತ್ತೆ ಎಗ್ ರೈಸ್.
ಎಗ್ರೆೇಸ್.
ಹ್ಮ್
ಮತ್ತೆ
ಮತ್ತೆ ಮಸಾಲದೋಸೆ.
ಮಸಾಲೆ ದೋಸೆ,
ಹ್ಮ್
ಪಾನಿಪುರಿ
ಹ್ಮ್
ಹ್ಮ್
ಹಾ ಮಸಾಲೆ ಪುರಿ.
ಮಸಾಲಾ ಪುರಿ.
ಹ್ಮ್
ಗೋಭಿ.
ಹ್ಮ್
ಹ್ಮ್
ಚಾಟ್ಸ್ ಎಲ್ಲ ಇಷ್ಟ.
ಹಾ
ಚಾಟ್ಸ್ ಎಲ್ಲ ಇಷ್ಟ.
ಹ್ಮ್ ಮತ್ತೇನೇನ್ ಇಷ್ಟ.
ಮತ್ತೆ ಕಾಫಿ ಇಷ್ಟ.
ಹ್ಮ
ಪೂರಿ ಸಾಗು ಮತ್ತೆ. ಪಿಜ್ಜಾ ಪಿಜ್ಜಾ ನು ಇಷ್ಟ.
ಪಿಜ್ಜಾ.
ಹ್ಮ್
ಹ್ಮ
ಮತ್ತೆ ಫ್ರೆಂಚ್ ಫ್ರೈಸ್ ಆಲೂಗಡ್ಡೆಲಿ ಮಾಡ್ತಾರಲ್ಲ ಅದು ಇಷ್ಟ.
ಹು
ಹ್ಮ್
ಸರಿ ಆಯ್ತು.
ಆಯ್ತು ಬೇರೆ ಪೊನ್ ಬಳಕತ್ತ ಅಮೆಲ್ ಮಾಡ್ತಿನಿ.
ಹ್ಮ